ಹಲೋ.
ಏನ್ ಹೇಳಿದ್ರಿ ಸಂತೋಷ ಅವ್ರೆ.
ಏನ ನೋಡ್ರಿ ಹೇಳ್ಬೇಕು ಅರುಣ್ ಕುಮಾರ್.
ಹ್ಮ ಹೇಳ್ಬೇಕು ಎಲ್ಲಾ ಆರಾಮಲ್ಲ.
ಹ್ಮ್ ಎಲ್ಲಾ ಆರಾಮದೇವ ನಿಮ್ಮ್ ಆಶೀರ್ವಾದದಿಂದ. ಏ ಇರ್ಬೇಕಲ್ಲ ಎಲ್ಲ ಆಶಿರ್ವಾದ್ರ ಇವತ್ತಿನ ದಿನ ಪ್ರಪಂಚ ಬದಕ್ ಬ ಆಗ್ತತ್ ಈಗ ಒಬ್ಬರು ಇದ್ರರು ನಡೆದಿಲ್ಲ.
ಏನಿಲ್ಲ ತಂದೆ ತಾಯಿ ಆಶೀರ್ವಾದ ಇದ್ರೆ ಆಯ್ತು ಯಾರ ನಾವೇನೇನ್. ಹಬ್ಬ ಬಂದ್ರೆ ಕಷ್ಟ ಸಮಯದಲ್ಲಿ ಸಾತ್್ ಕೊಡ್ಬೋದು ಅದ ಬಿಿಟ್ರೆ ಏನ್ ಮಾಡಕ್ಕ ಆಗಲ್ಲ.
ಮತ್ತತ್ ಅದೇತನಲ್ರಿ ಈಗ ಕಾಲಕ್ ಯಾರ ಸ್ವಂತ ಸೊಂಡಲಿ ನೀರ್ ಕುಡಿಯದ ಆಲ್ಲ ಅಂಟಿ.
ಏ ಯಾವಾಗ್ಲಿಂದನ ಆಗಿಲ್ಲ ಅದು ಇವಾಗಿಂದ ಅಂತಲ್ಲ.
ಏನಾಗಿಲ್ಲ.
ಸಂತ ಸಂಜಲೆ ನೀರು ಕುಡಿಯದ.
ಹಾ ಮತ್ತೇನೆ. ಆಗ್ ಸಾಧ್ಯ ಇಲ್ಲ ಕೆಲವೊಂದು ವಿಷ ಆದ್ಯಾದ್ರ ಪಂಡ್ ಆಗ್ಲೇಬೇಕ.
ಅದೇಕ.
ಹ್ಮ ಮತ್ತೇನೆ ಅರಾಮಲ್ಲ.
ಎಲ್ಲ ಆರಾಮ್ ನೋಡುವ ನಿಮ್ದೇ.
ಅವಾನ್ ಆರಾಮ ಇದ ನೋಡ ಎಲ್ಲಿದ್ದೀರಾ.
ಇಲ್ಲ ಊರಲ್ಲಿ ಮಳೆ ಆಗೈತೆ ಊರ್ ಕಡೆ.
ಏ ಯಾ ಮಳೆ ಇಲ್ಲ ಏನಿಲ್ಲವ ನಿಮ್ ಕಡೆ.
ನಮ್ ಕಡೆ ನ ಅದೇ ಪರಿಸ್ಥಿತಿ ರೀ ಮಳೆಲ್ಲ ಏನೆಲ್ಲ ಬೆಳೆಲ್ಲ ಒಣಗಕತ್ತ. ಅಲ್ದಾಗ ಏನ್ ಕಳ್ಬಡ್ರಿ. ಈ ವರ್ಷ ಏನ್ ಲಾಸ್ ಆಗ್ತದ ಏನ್ ಒಂದನ ಎಲ್ಲ ಏನು ಕೇಳಬೇಡ ನೀವು.
ಹ್ಮ್ ಕ್ಯಾನಲ್ನರ್ ಬಂದ್ವಾ.
ಕೆನಲ್ ಇರ್ನಿಲ್ಲ ನಮ್ಮ ಮಲಗಳಿಗೆ.
ಬಾಯಿಗೆ ಯಾವೆಲ್ಲ ನಿಮ್ಮ್ ಉಲ್ದಾಗ.
ಏನ್ ಕೇಳ್ಬಡ ಮಳಗ ಬೆಳೆ ನಮದು.
ಎಲ್ಲನ ಅಂದ್ರ ವಣ ಬ್ಯಸಾಯ.
ಜಣ ಬ್ಯವಸಾಯ ಅಪ್ಪ ಅಪ್ಪ.
ನೀನ್ ನೀರಾವರಿ ಅದು.
ನೀರಾವರಿ ಇಲ್ರರಿ ಒಣ ಬೇಸ ನೆ ಮಳಿಗೆ ಬೆಳೆ ನಂಬು.
ಆಯ್ತಾ ಹಂಗಂದ್ರೆ ಮುಗೀತಿ ವರ್ಸ್ ಕತೆ.
ಮುಗೀತ ಅದಕ್ಕೆ ಹೊಲಾ ಆಯ್ತು ಇನ್ನೊಂದ್ ಸ್ವಲ್ ದಿನ ನೋಡೋದು ಅರಿು. ಅರಿಗ್ ಬಿಡದ ಅಕಡಿ ಇನ್ನೋಂದ ಸ್ವಲ್ಪ ದಿನ ನೋಡಿ
ಮೂರ್ ದಿನ ಆಯ್ತ ಒಂದ್ ಒಂದ್ ಚೂರು ಮಾಡ ಆಗಿಲ್ಲ ನಮ್ಮ್ ಮನೇನ ಅವಾಗ ಮಾಡನ ಆತಿತ್
ಮಾಡ ಆಗ್ತಿತ್ತು ಫುಲೆಲ್ಲ ಕತ್ಲ ಆಗ್ತಿತ್ತು ಇವಾಗ ಏನ್ ಮಾಡನೇ ಕೇಳ್ಬೇಡ ನೀನ್ ಐದ ಗಂಟೆ ಐದ ಗಂಟೆ ಹ ಹತ್ತ್ ನಿಮಿಷಕ್ಕಿಲ್ಲ ಇಪ್ಪತ್ ನಿಮಿಷಕ್ಕ ಬೆಳಗ್ಗೆ ಎಷ್ಟು ಬೆಳಗ್ಗೆ ಇರ್ತ್ತೆದ ಗೊತ್ತಾ
ಹೌದೌದು
ಆರ ಗಂಟೆಗೆಲ್ಲ ಫುಲ್ಲ್ ಬಿಸಲ್
ಬರಗಾಲ
ಬರ್ಗಲ್ಲ ನಮ್ಮ್ ಊರಿಗ ಹತ್ತೆದ್ರಿ ಇದಿ ಏನ್ ಮಾಡ್ತಿ
ಹ್ಮ್ ನೀವೆಲ್ಲಾ ಶಾಣ್ಯರದರಿಪ್ ಇದ್ರೆಪ ಕೃಷಿ ಹೊಂಡ ಗಿಸಿ ಹೊಂಡಾ ಮಾಡ್ಸ್ಬೇಕ ಆಗಿತ್ತಿಲ್ಲ್
ಯಾ ಕೃರ್ಷಿಹೊಂಡ್ ಮಾಡಸ್ತ್ರಿ ಇರದ ಸ್ವಲ್ ಸ್ವಲ್ಪ ಹೊಲಾ ಅವ್ಕ್ ಎಲ್ಲಿ ಕೃಷಿ ಹೊಂಡ ಹೊರ್ಕದ ಕೊಡ್ತತಿ ಮತ್ತಂದೊಮ್ಮ್
ಅಲೋ ಸ್ವಲ್ಪ ಇರಲಿ ಏನ ಇರ್ಲಿ ಕೃಷಿ ಹೂಂಡ ಇದ್ರ ಬದಗ್ತಿತಾನೆ ನೀನು ಒಂದ ಒಂದು ಗುಂಟೆ ಜಾಗದಾಗ ಏನ್ ಬೆಳ್ತಿದ್ದಿ
ಏನು ಬೆಳೆಲ್ಲ ಬುಡು ಏನ್ ಮಾಡ್ತತಿಗ ಮನ್ಯಾಗ ನಾವ ಹೇಳ್ದಂಗ ಮನ್ಯಾಗ ಕೇಳ್ಬೇಕಲ್ಲಾ ಅವ್ರದು ಸ್ವಂತ ನಾಲೆಡ್ಜ್ ಇರ್ತದ ಮೊದಲಿಂದ ಬೆಳ್ಕಂತ ಬಂದದು
ನೋಡು ನಿನಗ್ ಇನ್ನೊಂದ್ ಹೇಳ್ತೀನಿ ಕೃಷಿ ಹೊಂಡ ಇದ್ರೆ ಅತಿ ಹೆಚ್ಚು ಮಳೆ ಆದ್ರೆ ಕೃಷಿ ಹೊಂಡನ ತುಂಬತ್ತದ್ ಹೊಲ್ದಾಗಿ ಇರ್ತಕ್ಕಂತ ನೀರು ಒಂದ ಬದಿ ಮಾಡಿಗೆಸಿಂದ ಅಲ್ಲಿದಾಸಿಂದ ಈಕಡ ಮೋಟರ್ ಕಚ್ಚಿ ಈ ಕಡೆ ಟ್ರಾಸ್ ತ್ತರ್ ಇದು ಕೃಷಿ ಹೊಂಡಕ್ ಹಾಕೆಬಹುದು ನೀರ್ ಅತ್ತಿ ಹೆಚ್ಚ ಮಳೆ ಆದ್ರ ಹಿಂಗನ್ ಕುಲ ಅದ ಒಂದ ವೇಳೆ ಮಳಿ ಬರ್ಲಿಲ್ಲ್ ಅಂದ್ರ ಈ ಕೃಷಿ ಹೊಂಡಲೇಶಿಂದ ಏನ್ ಮಾಡ್ಬೇಕು ನೀರ್ ಬಿಡಕ್ ಪಿಂಕ್ಲರ್ ಹಚ್ಚಿ ಅದಕ್ ಆಗ್ತದ
ಆಗ್ತದ ಬಟ್ ಈಗ ನಾವ್ ಹೇಳ್ದಂಗ ಮನ್ಯಗ ಕೇಳ್ತಾರ ಏ ಇಲ್ಲ ಮಳಿ ಬರ್ತದ ಎಷ್ಟ ಹತ್ತಿದ್ರ ಕೇಳಲ್ಲ ರೀ ಸುಮ್ನೆ ಹೇಳಿದ್ರನು ಯೂಸ್ ಇಲ್ಲ್
ಅವ್ರಿನ್ನು ಓಲ್ಡ್ ಮಾಡಲ್ದಾಗದಾರ ನೀನ್ ಇನ್ ಅಬ್ಬೇಟ್ ಆಗಿದಪ್ಪಾ ನೀನ್ ಆಧುನಿಕ ಕು ಕಾಲ ಆಧುನಿಕ ಯುಗಕ ಕಾಲಿಟ್ಟಿದಿ
ಹಂಗ ಹೇಳಕ್ ಹೋಗ್ಲಿ ಆಯ್ತ ನೀವೇ ಮಾಡ್ಬಿಡ್ರಿ ನಮ್ ನಮಕಿನ್ ದೊಡ್ಡರ ನಮ್ಮಸ್ಟ ತಿಳದದೇನ್ ನಿಮಗ ಅಂದ್ಬಿಡ್ರಿ
ಹ್ಮ್ ಆಧುನಿಕ ಯುಗಕ್ಕೆ ಕಾಲ ಇಟ್ಟಿದ್ ನೀನ್ ಈಗಿನ್ ಟೆಕ್ನಾಲಜಿನ ಅಳವಡ್ಸ್ಕೊಳ್ಬೇಕ್ ನೀನ್
ಎಲ್ಲ ಅಳವಡಿಸತ್ತೀರಿ ನೋಡ್ರಿ ಇದೇನ್ ನಡದವ ಬರೆ
ಗೌರ್ಮೆಂಟ್ ಎಷ್ಟೆಲ್ಲ ಫೆಸಿಲಿಟಿ ಕೊಡತೈತಿ ಕೃಷಿ ಹೊಂಡ ಒಡಸಲಕ್ಕೆ ಸಬ್ಸಿಡಿ ಅದ ಪಿಂಕ್ಲರಿಗೆ ಸಬ್ಸಿಡಿ ಕೊಡುತ್ತಾ ಪೈಪ್ಗೆ ಸಬ್ಸಿ ಸಬ್ಸಿಡಿ ಕೊಡುತ್ತ ಮತ್ತೆ ಏನ್ ಬೇಕ ಹೇಳ ನಿನಗ
ಎಲ್ಲಾ ಕೊಡತದ ಆದ್ರ ನಾವ ಅದ್ರನ್ನ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಬೇಕಲ್ಲ
ಏನಪ್ಪಾ ನೀವು ಈಥರ ಆದ್ರೆ ಅದ್ರಾಗ ಬಿ ಎಸ್ ಸಿ ಓದಿದೀರಾ ನೀವು
ಏನ್ ಮಾಡ್ತರಿ ಮನ್ಯಾಗ ಹೇಳಿದ್ ಮಾತ್ ಕೇಳಲ್ಲ ಸುಮ್ನೆ
ಮತ್ತ ನೀವ್ ಇನ್ನೊಂದ್ ಅನುಕೂಲ ಅಂದ್ರೆ ಹೇಳ್ಬೇಕಂದ್ರೆ ನಿನ್ಗ ಪಂಪ್ ಶೆಟ್ ನ ಹೂಡಿಸಲಕ ಕೊಡ್ತರ ಒಂದ್ ಅದ ಇದು ಬರ್ತ ಗಂಗಾ ಕಲ್ಯಾಣ ಯೋಜನೆ ಮುಖಾಂತ್ರ
ಆಕ್ಯೂರಿ ಆಲ್ರೆಡಿ ಎಲ್ಲ ಅದ ಸ್ಯಾಂಕ್ಷನ್ ಆಗಿಲ್ಲ ಸ್ಯಾಂಕ್ಷನ್ ಆಗಿಲ್ಲ
ಸ್ಯಾಂಕ್ಷನ್ ಆಗಿಲ್ಲ ಎಮ ಎಲ್ಗ ಹೋಗಿ ಮೀಟ್ ಮಾಡ್ಬೇಕಿರಲ್ಲ ಹಿಂಗ ಹಿಂಗ ಆದ್ರಿ ಸಾಬ್ರೆ ಅಂತ ಹೇಳಿ ಒಂದ ಇಟ್ಟ ಏನರ ಇಟ್ಟ ಕೊಟ್ಟ
ನಮ್ಮೂರು ಮೊದ್ಲೆ ನಮ್ಮೂರು ಅಂದ್ರ ಬೆಂಕಿ ತಾಣ ಎಮ ಎಲ್ಗ
ಏ ಹಂಗೇನ ಇಲ್ರಿ ನಮ್ಮೂರ ಅಂದ್ರ ಬೆಂಕಿ ತಾಣ ಅಂತಂದ್ರೆ ಅವ್ರಪ್ಪ ಏನ್ ಮನೆಯಿಂದ ಕೊಡ್ತಾರ ಅವ್ರು ನಮ್ದ ದುಡ್ಡನ ತಾನೇ ಕೊಡ್ತಾ ಇರೋದು.
ಕೊಡ್ತಾ ಇರೋದಂದ್ರನ ಈಗ ಜಲ್ದಿ ಕಿವ್ಯಾಗ ಹಾಕ್ಯಲ್ರರಿ ಕೇರ್ ಮಾಡಲ್ಲ ಮಕ್ಕಳ.
ಏನೀಗ ನಾವ ಓಟ ಹಾಕಿಲ್ಲ ಅಂತದ್ರ ನಮಗ ಎಮ್ಮೆಲ್ಲೇ ಅಲ್ಲ ಏನ್ ಅವರು.
ನಾವ್ ಓಟ್ ಹಾಕಿಲ್ಲ ಅಂತ ಹೆಂಗ ಹೇಳಕ್ ಬರ್ತದ ಹೇಳ ನಾವೇನ್ ನೋಡಿ ಬಂದರೆನ್ ಅವ್ರು.
ಅಲ್ಲ ಸಾರ್ ಈಗ ನಮ್ಮೂರ ಅಂದ್ರೆ ಈಗ ನಮ್ಮೂರನೊಬ್ನ ಎಮ್ಮೆಲ್ಲೇ ಕ್ಯಾಂಡೇಟ್ ಅದನ ಅಂತಂದ್ರೆ. ನಾ ಊರ ಎಲ್ಲ ನಮ್ಮೂರಿಗೆ ಹಾಕೆನಂತ ಅವ ತಿಳ್ಕೊಂಡಿದ್ದಾನೆ ಹೌದು ನಮ್ಮ ಊರವ್ರ್ ನಾವು ನಮ್ ಎಮ್ಮೆಲ್ಲೇ ಕ್ಯಾಂಡೇಟ್ಗ ಹಾಕ್ತಿವಿ ಆದ್ರೂ ಕೂಡಾ ಈಗಿನ ಎಮ್ಮೆಲ್ಲೇ ಆರಿಸಿ ಬಂದವ್ರ ಯಾರ ಅವನೇ ತಾನೇ.
ಅವನ ಆರಿಸಿ ಬಂದಾನ.
ನಮ್ಮೂರಿಗೆ ಕೆಲಸ ಮಾಡ್ಬೇಕಾಗಿರೋದ ಅವ್ನೆ ತಾನೇ ಇವಾಗ್ ನಮ್ಗ ಯಾರ ಎಮ್ಮೆಲ್ಲೇ ಕ್ಯಾಂಡಿ ನಮ್ಮ ಎಮ್ಮೆಲ್ಲೇ ಬಿದ್ದನ ಅಲ್ಲ ಅವ ಮಾಡಸಾಕ್ ಆಗತ್ತ ಇದೆಲ್ಲಾ.
ಅವ ಹೆಂಗ್ ಮಾಡ್ಸಕ್ ಆಗತ್ತರಿ ಇವನೇ ಮಾಡ್ಸಬೇಕು. ಇವಾಗ ಅವರೇ ಬಿಡು.
ಹ್ಮ್
ಅವ್ರೇ ಮಾಡಸ್ಬೇಕು ಕೇಳ್ಬೇಕ ನಾವ್ ಕೇಳಿಲ್ಲ ಸುಮ್ನೆ.
ಹ್ಮ್
ನೋಡಮ ನೆಕ್ಸ್ಟ್ ಟೈಮ್.
ಹೇಳ ಕೇಳ ನೀವ ಇದೇ ತರ ಅಂಜಕೊಂಡ್ರ ಆಯ್ತವರು. ಇದನ್ನ ಒಳ್ಳೆ ಅಡ್ವಾಂಟೇಜ್ ಆಯ್ತದ ಕುರಿ ಬಂದ ಹಳ್ಳಕ್ಕ್ ಬಿತ್ತ ಅಂದ್ರರ.
ಎ ಅದನ್ನು ಓದ ಬರೆದ. ಅಡ್ವಾಂಟಜ್ ಅಂತಲ್ಲ ಈಗ ಮನ್ಯಾಗಲ್ಲ ಹೂವಪ್ಪ ಆಯ್ತ್ ನಡಿ ಮಾಡ್ಸಮ್ಮ ಅಂತ ಅಂದ್ರ ಏನ್ ಹೋಗಿ ಕೇಳೋಕ್ ಸ್ವಪ್ಪ ಇದಿರ್ತದ ಮನೆಗೆ ಎಲ್ಲ ಬ್ಯಾಡ ಬಿಡ್ ಆಕಡಿ ಎಲ್ಲಿ ತಲಿ ಕೆಡಸ್ಕೊಂತ ಅಂತ ಅನ ಲೆಕ್ಕಕ್ಕ ಇದ್ದತ್ನಾಗ್ ಎಲ್ಲಿ ಕೇಳ ತೊಗಿ.
ಹೌದಾ.
ಹ್ಮ
ಹ್ಮ್
ಹಂಗ ಆಗಿ ಕೇಳಿಲ್ಲ ಅಷ್ಟೇ.
ಹೆಂಗೋ ಮಾವ ನೀವ್ ಹಿಂಗಂದ್ರ.
ಏನ್ ಮಾಡ್ತೆರಿ ಮತ್ತೇನ್ ಸಮಾಚಾರ.
ಏ ಹೇಳ್ಬೇಕ ನೋಡ್ರಿ ಅದೇ ಮತ್ತೆ ಬ ಪಿಎಂ ಕುಸುಮಗ್ ಹಾಕ್ಬೇಕಲ್ಲ ಸೋಲಾರ್ ಗಿಲಾರ್ ಹಾಕ್ತರಲ್ಲ ಓ ದ ಏನಾದ್ರೂ ಬೆಳ ತ್ತದನ್ ನಿಮ್ ಹೊಲಗಳು ಎಲ್ಲಾಟ್ಟು ಬೆಳಿತಾವ.
ಹ್ಮ್ ಎಲ್ಲ ಬೆಳೆತ್ತೇವ.
ಆ ಕಡೆ ಗಡ್ಡಿ ಗಿಡ್ಡಿ ಏನಿಲ್ಲ ಏನ್.
ಏ ನಂಗ ಏನ್ ಕೇಳ್ಬಡ ಲೇವಲ ಅದಾವ ನಮ್ಮೂವ ಎಲ್ಲಾ ಹೊಲ.
ಇಲ್ಲ ಗಡ್ಡಿ ಗಿಡ್ಡಿ ಏನಾದ್ರ ಇದ್ರೆ ಅಲ್ಲಿ ಏನ ಸುಮ್ನೆ ಬೆಳೆ ಬರ್ಲಿಕ್ಕಪ್ಪ ಅಂದ್ರ ಪಿಎಂ ಕುಸನ ಯೋಜನೆ ಮುಖಾಂತರ ಆಕಿ ಸೋಲಾರ್ ನ ಸಬ್ಸಿಡಿಯಾಗ ಕೊಡ್ತಾರ ಎ ಎಂಬತ್ತ್ ಪರ್ಸೆಂಟ್ ತನ.
ಹ್ಮ್ ಹ್ಮ್
ಆ ಸಬ್ಸಿಡಿ ತಗೊಂಡ.
ಹ್ಮ್
ಹ ಒಂದು ಪ್ರದೇಶದಾಗ ಆಗ್ಬಿಡೋದಪ್ಪಾ ಸೋಲರ್.
ಸೋಲಾರ ಹಾಕ್ಬೇಕ್ ಅಂದ ನೋಡ್ಬಕ್ ಕೇಳ್ಬಬೇಕಕ್ ಇಲ್ಲ ಮೊದ್ಲ್ ಇತ್ತ್ ಬಿಡು ಅದ್ರಂಗ. ನೆಡಬರ್ಕ್ ಗಟ್ಟಿತ್ತು ಅದನ್ನೆಲ್ಲ ನಾವು ಸಪಯ ಮಾಡಿ ಹೊಲ ಮಾಡಿಕೆಂಬಿಟ್ಟಿವ ಇವಾಗ.
ಹ್ಮ್
ಹ್ಮ್ ಸುಮ್ನೆ ಹೊಲ್ದಾಗ ಹೊಲ ಕಲ್ತಿದ ಅದ್ರನ್ಯಾಗ್ ಕಷ್ಟ ಪಡಮ್ ಅಂತ ಎಲ್ಲ ಜೆಸಿಬಿ ತಂದ.
ಇಷ್ಟ ಡಿಮ್ಯಾಂಡ್ ಆದ ಅಂದ್ರೆ ವಿದ್ಯುತ್ಗ ಮುಂದಿನ ದಿನಮಾನಗೋಳ್. ನ್ನ ಯಾವ್ನು ಸೋಲಾರ್ ಗಿಲ್ಲರ್ ಹಾಕಿ ಸೋಲರ್ ಪ್ಲಾಂಟ್ ಹಾಕ್ ಬಿಡ್ತಾನ ಅವ್ನಗಷ್ಟ ಕೋಟ್ಯಧಿಪತಿನ ಯಾರ ಇಲ್ಲ.
ಹಂಗ.
ಹ್ಮ್ ಹಂಗ ಅದ ಯಾಕಂದ್ರ ಈಗ ಎಲ್ಲಾ ಪ್ರತಿಯೊಂದನ ಇವಿ ಮಾಡ್ಲಾತ್ತಾರ್ ನೋಡ್ ಪೆಟ್ರೋಲ್ ಮ್ಯಾಗ. ಇರ್ತಾಕ್ಕಂತ ಡಿಪೆಂಡೆನ್ಸಿ ಕಡಿಮ ಆಗ್ಲಾತ್ತದ್ ಈಗ.
ಕರೆವ ಕರೆವ್ ಇಗೆಲ್ಲ ಎಲೆಕ್ಟ್ರಿಕ್ ವೇಹಿಕಲ್ ಮಾಡಕತ್ತ ಬಿಟ್ಟಾರ್ ಆಲ್ಮೋಸ್ಟ್ ಆಲ್.
ಪ್ರತಿಯೊಂದ ಒಂದ ದಿನ ಎಲೆಕ್ಟ್ರಿಕ್ ಇಲ್ದ ನ ಸಾಲದಲ್ಲ ಅಂದೇ ಗೋರ್ಮೆಂಟಿಗೆ ಎಲೆಕ್ಟ್ರಿಕ್ ತಾ ಗರ್ಮೆಂಟ್ ಎಷ್ಟ. ಷ್ಟ ಪ್ರೊಡ್ಯೂಸ್ ಮಾಡಕ್ ಆಗತ್ತ ಹೇಳ.
ಅದ್ರಾಗ ಈ ವರ್ಷ ಬೇರೆ ಮಳೆ ಕಮ್ಮಿ ಆಗೈತಿ ಮಳೆಯಿಂದಾನೂ ಬರ್ತಿತ್ತು.
ಹಾ ಮಳೆ ಇದ್ರ ನದಿಗಳು ತುಂಬಿ ಇರ್ತಿತ್ತ ನದಿಗಳು ತುಂಬಿ ಇರ್ದ್ರೆ ಇದು. ಆ ಹೈಡ್ರೋ ಎಲೆಕ್ಟ್ರಿಕ್ ತಯಾರಿಸ್ತಿದ್ರ ಈಗ ಅದನ್ನೇ ಇಲ್ಲಾಂದ್ರ. ಪೂರ ಬಂದ ಆಾಗತ್ತೆ ಈ ಸರಿ ನೋಡಿ ನ ಒಂದ್ ರೂಪಾಯ ಹೆಚ್ಚ ಕೊಡ ನವು ನಮ್ಗೆಿದ್ಯುತ್ ಕಡ್ರ ಗರ್ಮೆಂಟ್. ಅಪ್ಲೈ ಮಾಡಕ್ಕೆ ಆಗಲ್ಲದಕ್ಕೆ.
ಹಾಗಲ್ಲ ಆಗಾದ್ರೀ.
ಆ ಒಂದು ಉದ್ದೇಶದಿಂದನೇ ಮನೆ ಖಾಸೀಕರಣ ಮಾಡಲ ಇದ್ರಲ್ ವಿದ್ಯುತ್ನ.
ಹೌದೌದು..
ಾಸಿಗೆ ಸಪ್ಲೈ ಮಾಡೋದು ಬಟ್ ಆಗ್ಲಿಲ್ಲ ಅದು.
ಏ ಮಾಡ್ತ್ರಿ ಜನನ್ ಹಂಗಗೆ ಅದಂತ ಏ ಮಾಡ್ತಿರಿ ಜನನ್ ತಿಳ್ಕೋಬೇಕು.
ಪ್ಲಾನ್ ಇಟ್ಕೊಂಡ ಮಾಡಿ ಬಿಡ್ಬೇಕ ಅದ ಎಲ್ಲಿ ಹೊಲ ಬೆಳತಿರಲ್ಲ್ಲ ಇಡೆ ನಮ್ಮ ಕಡೆ ಹೆಂಗಿದ್ ಗಿೋಳ ಅವ ಗಣಿಗೋದಾಗ. ಏನ್ ಬೆಳೆಲ್ಲ.
ಹ್ಮ್ ಗಣಿಗೊಳದಾಗ ಮಾಡ್ಕೊಂಡ ನಡತೀವಿ ನಮ್ಮ್ ಹೊಲ್ದಗ ಒಳಗ ಇಲ್ಲಲ್ರಿ ಗಣಿ ನಾ ಮತ್ತೆ ುದ್ದು ತೆಸ್ಬೇಕಕ್ ಆತ ನೋಡ.
ಹಂಗಲ್ರಿ. ಈಗ ಎಲ್ಲಿ ಯಾವ ಒಂದು ಪ್ರದೇಶದ ಏನ್ ಬೆಳೀತಿರ ನೋಡು ಅಲ್ಲಿ ಆಾಕ್ಬೇಕ ಅಂದ ಅದು. ಸೋಲಾರ ಬೆಳೆವಂತ ಭೂಮಿಯಾಗ ಯಾಕಾಕ ಮ ಬೆಳ್ಳಿಯರು. ಭೂಮ್ಯಾಗ ಹೋಗಿ ಹಾಕಿದ್ರ ಅದಲೇನು ಏನಾದ್ರರು ಚಿನ್ನ ತೆಿಬೋದ ಪಲ್ಯನ.
ಹ್ಮ್-
ಸರ್ಕಾರದಿಂದ ಯೋಜನೆ ಇರ್ತವ ಒಂದು ಸೋಲಾರ ಕುಡ್ಸ್ಯಾರಲ್ಲ ಏಳ ಬೈಲಿ ಕುೂಡ್ಸ್ಯಾರ ಇಲ್ಲಿ. ಈಕಡೆ ಹೊಸ ಮುುತ್ತಿನ ಕಕರಿ ಹೋಗ ಕೂಡಸಿರ ದೊಡ್ಡ ಎಷ್ಟು ಸೋಲಾರಾಕ್ಯರ ಅವ ಪರ ಅದು ತುಂಬಾ.
ಹೌದಾ ಇಲ್ಲಿ ಶಾಪ್ರಕ್ ಹೋಗ ಎಲ್ಲ ಹೋಗ ಲೆಫ್ ಸೈಡ್ ಕಾಣತ ಇರ್ಬೇಕು ಮಾಡಡ ಹೌದಲ್ಲಾ.
ಇಲ್ಲ ಇಲ್ಲ ಶಾಪ ಪ್ರೊವೈಲ್ ಎಲ್ಲಿ ಹ ಆ್ಕಿಲ್ಲಾ.
ಅ ಎಲ್ಲಿ ಇಬ್ರಾಂಪರ್ ಕೋ್ಲಿ ಕೂಡಸರಾರ.
ಹಾಂಬ್ರೋಪವರ್ ಕ ಕೊಡ್ಸರ್ ಲಫ್ಟ ಸೈಡ್ಿಗೆ.
ನೋಡಿಲ್ಲಾ ನೋಡ್ಬಕ್ ಅದು ಹೆಂಗ ಅದಂತ.
ಹ್ಮ್ ಏ ಕಲ್ಲಿ ಏ.. ಹ ಇದು ನಮ್ಮ ಕಿಲ್ ಯಾವ ರೋಡ್ ರೋಡ್ ದಾಟಿನ ಅತ್.
ಹೌದಾ.
ಹ್ಮ್ ಹಾಗಗ ಈಗ ಹೋೋಗಿರ್ ತಗ ನೋಣೆ್ಯಾಾಕೆ ನಾ ಬತೀನಿ.
ಬಾ ಬಂದ ಮೇಲೆ ಹದ್ ನೋಡ್ ಬಂದ್ರಯತಂದ ಸ್ವಲ್ಪ ಅದ ಹೆಂಗಂತ ಐಡಿಯಾ ಬರ್ತ. ಅದು ಏನು ಪ್ರೊಡ್ಯೂಸ್ ಮಾಡಷ್ಟ ಗೌರ್ಮೆಂಟ್. ಕೊಡ್ಬೇಕಾ ಏನು ಕರೆ.
ಇ ಬಡದಾಡತದ ಗೌರ್ಮೆಂಟ್ ಇಲ್ಲಿ ಬಂದು ತೋತ್ತತರ.
ಹೌದಾ.
ಹಾ ಸ್ಟೋರ್ ಮಾಡಿರ್ಬೇಕು ಸ್ಟೋರ್ ಮಾಡ್ಬೇಕು ಇದಕ್ ಯಾವ್ದ ಟ ಸಿಗಳಗವು ಬಂದ ತೊೊಂಡ ಹೋಗ್ ಬಿಡ್ತ ಟಿ ಸಿಗಳು.
ಓಹ ಟಿ ಸಿಗಳನ್ನ ತಗೊಂಡ ಸ್ಟೋರ್ ಮಾಡಿಡ್ಬೇಕು ಅದನ್ನ ವಿದ್ಯುತ್ನ ಅವ್ರು ಬಂದು. ತಗೊಂಡ್ ಹೋಗ್ತಾರನಾ.
ಹ್ಮ್ ಅಮೌಂಟ್ಲ್ಲ ಹಾಕ್ತಾರೆ.
ಗೌರ್ಮೆಂಟ್ ಕಡೆ ಅಂತ ದುಡ್ ಬರ್ತಾವ.
ಹಾಂ ಅವ್ರು ಏನು ಮಾಡ್ತಾರೆ ಕೆಬಿಗಳಿಗೆ ಅ ಕೆಬಿಿಯಿಂದ ಆ ಕಡಿಂದ ಸಪ್ಲೈ ಮಾಡ್ತಾರೆ ಅವ್ರು.
ವಿಚಾರ.
ಅದ ಹೆಂಗನ ಮಾಡ್ಲಕ್ ತೊಂಡ ಹೋತ ಅ್ರೆ ತಗೊಂಡ್ ಹೋತ ಸಾಕಿ ಅದು ಮಾತ್ರ ಮಾಡಿದರ್ಲಲಿ. ಲಾಸ್ ಅಲ್ಲಿ ನೋ ಮೈಂಟನೆನ್ಸ್ ಏ ಒಂದ ರೂಪಾಯಲ್ಲ ಮೈಂಟನೆನ್ಸ್ತ್ತ ಅದಾಗ. ಮಳೆ ಇರ್ಲಾರ್ದ ಬೆಳೆ.
ಮಳೆ ಇಲ್ಲ ಏನ್ ಅಂತಾರಲ್ಲ ಒಂದೇ ಸಾರಿ ಇನ್ ಒಂದೇ ಟೈಮ್ ಹಾಕ್ಬಿಡದ ಏನ್ ಹಾಕದ ಇದ್ರ.
ಹಾ.
ನಯ್ ಆಾಮಾಗ ತಾನೇ ಇದಾಕೊಂಡ್ ಹೋಗಕತವ.
ಒಂದೇ ಟೈಮ ಇವೆಸ್ಟ್್ಮೆಟ್ ಅಂದ ಅದ ಯಾಕ ಮಂಟನೆನ್ ಸಂಬಂ ಇರಲಿಲ್ಲ ಅದಕ್ಕೆ.
ಮೇಂಟೈನ್ನ್ಕ್ ಏನ್ಐತಿರಿ ಕೇಳ ಹದಪ್ಪ ಏನ್ ತಿನ್ಸ್ಬೇಕಕ್ುಣ್ಸ್ಬೇಕಕ್ ಅನ್ನೋದ ಇಿಲ್ಲ. ಮೇಲ್ಗಡೆ ಇರ್ತದೆ ಯಾರು ಮುಟ್ಟಕನ ಎಲ್ಲ. ಹ್ಮ್ ಆರಾಮ್ ತೆಗಿಬೋದ ಅದ್ರನ್ನ.
ಏ್ ತಗ್ಯದಲ್ಲೋ ನೀನ್ ಅದನ್ನೇ ಕರಿ ಇದು ಕುರಿಗಳೋಳಿ ಕೊಟ್ರಾಯ್ತು ಅವ್ರು ಎಂಟ ಸಾವ. ರೂಪಾಯಿ ಕೊಡ್ತಾರೆ ಅದು ಮತ್ತೆ ತಿಮ್ಮಿ ಹೋಗಿ.
ಹೌದೌದು.
ಎಲ್ಲಾ ಕಡೆಯಿಂದ ಇನ್ಕಮ್ಮ್ ಅದ ಅದರ್ಲ್ದ.
ಹೌದೌದು ಹೌದು ಕುರಿಗಳ ಕೊಟ್ರೆ ಕರೆ ಅಂದ್ರೆ ಕುರಿಗಳು ಮೇಸವ್ರಿಗೆ ಎಡೆಯಿಂದನ ದುಡ್ಡು ಬರ್ತಾವ.
ಹಾ ಮತ್ತೇನೆ ಆ ಕಡೆ ಗೊಬ್ಬ್ರನ್ ಬಳತದೆ ಎಲ್ಲ ಬಳತದ ಗೊಬ್ರ ತೊಂಡ್ ನಮ್ಗೇನ್ ಬೇಕು. ದಲ್ಲ ೇನಾರೇ ಬೆಳಿ ಬೆಳೆಸ್ಬೇಕಕಂಬದದ.
ಬೆಳೆಯಲ್ಲಿ ಅದು ಆಯಕಿದ ಮೇಲೆ ಬೆಳೆ ಎೆಯಲ್ಲಿ ಬಳಸಕ್ ಹೋಗ್ತಿದೆ ಅಲ್ಲಿ.
ಹಾ ಆಯ್ತ್ ಮುಗತ್ ಒ್ ಟೈಮ ಇನ್ವೆಸ್್ಮೆಂ ಮಾಡ್ ಆರಾಮ ಮಮ್ಮ ಮಳ ಎಲ್ಲಾರ ಬರ್ತಾರೆ.
ಹ ಅಷ್ಟತಿನ್ರೀ ಒಂದ್ ನಿಮಿಷ ಸಂತೋಷ ಅವ್ರೆ.